ಹಲೋ
ಹಲೋ
ಏ ಕೇಳ್ತಾತಿಲಪ್ಪಾ
ಕೇಳ್ತಪ್ಪಾ ಏನಪ್ಪಾ ನೀನ್ ಸಾಲ ಇಸ್ಕೊಂಡ ಏನ್ ಕೊಡ್ತ ಏನ್ ಮಾಡ್ತ ಎಸ್ ಸರ್ ಅಂತ ಕೇಳಕ್ ನ
ಹ ಹಣ ನೀವ್ ಅನ್್ರೆ ನಾನು ಇವ ಶಂಕರ್ಲಿಂಗ ಅಂತ ಮಾಡಿದಿದ್ದಾರೆ
ಸಂಕ್ರಾಂತಪಾ ನೀನ್ ಪಫೋನ್ ಹಚ್ಚಚ್ಚಿ ಬ್ಯಾಸರ ಬಂದು ನೋಡು ಸ್ವಲ್ಪ ನಾನು ಅರ್ಜೆಂಟ ಅಿನಗೆ ಅರ್ಜಂಟ್ ಅಂತ ಕೊಟ್ಟಿನಿ ನೀನು ನಾ ಸ್ವಲ್ಪ ನು ಅರ್ಜಂಟ ಕೊಡಬೇಕು ನೀ ಸ್ವಲ್ಪ ಆಡ್ಬಾ ಅ ನೋಡ್ ಸ್ವಪ
ಹಾ ಒಂದು ಮಾ ೇಳ ನಾನು ನಿನ್ ಬಗ್ಗೆ ಈ ನೀನ್ ಏನ್ ಅನ್ಬಹುದು ಉಬಿಸ್ತದಪ್ಪ ಬಾಳ ಅಂತ ತಿಂತಿದಿ ಈಗ ಒಂದ್ ದಿವವಸ ನೀನ್ ನನಗ ಅನಿವಾರ್ಯದಾಗ ಆಗಿದ್ದೀ ಇಲ್ಲ ಿಲ್ಲ ನನಗೂ ಹೊಟ್ಟೆಯು ಬರವವ ಬಟ್ಟ ಬರವಲು ಈ ಲೋನ್ ಎತ್ತನಿ ಹಂಗಯ್ತ್ ಹಿಂಗಯತ ಅಂತವ ದೊಡ್ಡ ಎರಡ್ ಲಕ್ಷ ಬರಬೇಕೋ ಯಪ್ಪಾ
ಏನ್ ಹೇಳಪ್ಪಾ ಮೂರ್ನಾಕ್ ಸರ್ ಪೂರ್ನ್ ಹಚ್ಚಿದ್ ಹಣ ಕೊಡ್ತನಿ ಕೊಡ್ತನ ಮೂರ್ನಾಕಕ್ ಸರ್ ನಾನು ಹತ್ತ ಇಪ್ಪತ್ತ ಹತ್ತ ಇಪ್ಪತ್ತ ಸಾವಿರ ರೂಪಾಯಿ ಬೇರೆದಾರ ಬಲ್ಲಿ ಇಸ್ತು ಕೊಟ್ಟನಿ ಮತ್ತತ್ ಅವ್ರ ಕೊಟ್ಟಬೇಕಲ್ ತಿಂಗಗಳಾಯ್ತಿ ಮತ್ತೆ ಅವ್ರು ಬಡ್ಡಿ ಗಂಟು ಕಟ್ಬೇಕು ಅಲ ಇಪ್ಪತ್ತು ಸಾವಿರ
ಇಲ್ಲಣಾ ಹಂಗೇ
ನೋಡ್ಪಾ ನಿನ್ ನಿನ್ ಕಷ್ಟ ಅಂತಾಗ ನಾನ್ ಸಹಾಯ ಆಗಿನಿ ಮತ್ತೆ ನಿನ್ ನನ್ ಕಷ್ಟ ಅಂತ ನಿನ್ ಸಹಾಯ ಆಗ್ಬೇಕ
ಏ ಇಲ್ಲ ಇಲ್ಲ ಎಣಕಂಷನ್ ಆಗ್ಬೇಕಕ್ ಇಲ್ಲ ಅಂತ ಅಂದಿಲ್ಲಾ ಏ ಮತ್ತೆ ಈಗ ಹೆಂಗಣ ಅದು ಅ ಒಟ್ಟೆ ಯಾವವು ಒಕ್ಕನೆೇ ಬರಲಾಗ್ಯವ ಇವು ಅವಳ ಮುಟ್ಟಿವವಿ ಈಗೇನ ಅವ್ರಗ್ ಅಡ್ವಾನ್ಸೇ ಕಟ್ಟಬೇಕು ಹತ್ ಸಾವಿರ ಅಂತ ಹೇಳಕ್ತ್ತರಿ ಅದು ಸುಮಾರ ಎಂಟು ಸಾವಿರ ಕಟ್ಟೀಿನಿ ಇನ ಎರಡ್ ಸಾವಿರ ಈಗ ತಿಂಗಗಳಗನ ಕಟ್ಟಬೇಕು
ಅಲ್ಲ ಅದು ಕಟ್ಟೋದು ಬಿಟ್ಟದು ನಿನ್ನ ಪರಿಸ್ಥಿತಿ ನಿನ್ ಮನೆ ಪರಿಸ್ಥಿತಿ ನಾನೇಏನ್ ಇ್ ಮಾಡಕ ಆಾಗಲ್ಲ ಯಾಕಂದ್ರ ನನ್ಗ್ ಅರ್ಜೆಂಟ್ ಆದ ನನ್ ಅರ್ಜೆಂಟ್ದ ನೀನ್ ಅರ್ಜೆಂಟ್ಂತ ಬಂದಿದ್ದಿದೆ ಹಣ ಅರ್ಜಂಟ್ ಅರ್ಬೇಕ ನೋಡಪ ಅರ್ಜೆಂಟ್ ಆದ ನಮ್ಮಂಗ ಅವ್ನ ಬಡವನಾನ ಅಥ ಕೊಟ್ಟ ನಾನ ಹ್ಮ ಮತ್ತೆ ಹ ಸಾಯ ಆಗಿನ ಒಬರು ಬ್ಬ್ರ ಸಾಯ ಹೋಗಪ್ಪ ಅಂದ್ರ ಮುಂದ ಮಂದ್ದ್ದ ಈಗ ನೋಡಿ ನೀನು ಕ ನಾನು ಕೇಳ ಎರಡ್ ಮೂರ್ ಒಂದ್ ಎರಡ್ ಮೂರವರ ಆಯ್ತು ಮತ್ತೆ
ಹೌದ ಹೌದಣ್ಣ ಹೌದ
ಆಸ್ತನಿಲ್ಲ ಆಸ್ತನಿಲ್ಲ ವಾರ್ ಪೋನ್ತಲ್ಲ ಅಷ್ಟೇ ನಂಗ್ ಈಗ ಯಾಕಂದ್ರೆ ಯಾಕೆಚ್ಚಿ ನನಗ ಮನಿಗ್ ಬಂದ ಕುಂತರ್ಗ ಅವ್ ನಾನು ಹೊರಗೆ ಬಂದ ಹೆಚ್ಚಿನ ಕ ನ ಅದಕ್ಕೆ ನನ್ಗೆ ಹಚ್ಚಿ ನಾನುದಕ್ ಕಚಿನಳ ನಾನು ಅಸತ್ದಲ್ಲನ್ನ
ಎಲ್ಲಿರ್ಲ ಅಣ್ಣ ಅದು. ಬರೋಬರ್ ಆದಣ್ಣ ನಮ್ದನೂ ಈಗ ಎಲ್ದೆಲ್ಲಿ ರೊಕ್ಕ ಹುಟ್ಟವಲ್ಲುವ್ ಅಣ.
ಹ್ಮ್ ಮತ್ತ ಇನ್ನೊಂದ ಸ್ವಲ್ ದಿವ್ಸ ಕೊಡತ ಕೊಡಂಗ ನೋಡ ನಮ್ಮ ಮಾವನು ಸ್ವಲ್ಪ ಪರಿಸ್ಥಿತಿ ಗಂಭೀರ್ ಇದ್ದಂಗ ಅದ.
ಅಣ್ಣ ಅದ ನಾನು ಈ ಈಗ ನಾನು ಇಷ್ಟು ದಿನ ಏ ನಾಳೆ ಕೊಡ್ತೇನಿ ನಾಡ ಕೊಡ್ತನ ಒಂದ್ ವಾರ ಕೊಡ್ತನ ಅಂತ ಹೇಳಿದ್ನಾ ಈಗೆ ಈಗ ಯಾವತ್ ನೋಡಣ ಇನ್ನು ಹದಿನೈದ ದಿನಾತನ್ ನನಗ ಒಂದ್ ರೂಪಾಯಿ ಕೇಳ್ಬೇಡ್ ಅಣ್ಣಾ ನೀನು
ಹದ್ನೈದ ದಿವ್ಸ ಎಲ್ಲಾ ನನ್ ನಾಳಿಗ್ ಬೇಕ ನನಗ ಯಾಕಂದ್ರ ಮ ಮನಿ ಮುಂದ ಬಂದ ಕುಂತ್ರ ಅವ್ರ ಮುಖ ಹೆಂಗ ತೋರ್ಸಬೇಕ್ ನಾನ್ ಹೇಳಣ ನಮ್ಮ ಸ್ತ್ ನನ್ ಕಷ್ಟ ಅಂತ ಅವ್ರ ಸಹಾಯ ಆಗ್ಯಾರ ಅಣ್ಣಾ ಅವ್ರಗಿನು ಸಹಾಯ ಆಗ್ಬೇಕ ಬ್ಯಾಡ್ ಹೇಳ್.
ಹೇ ಇಲ್ಲಾ ಅಣ್ಣಾ ನಿಂದ ಬರಬರ ಇಲ್ಲಂತ ಅಲ್ಲ ಇದ್ದಂಗ ಹೆಳಕತ್ತನ್ ಅಣ್ಣಾ ನಾನ್ ಹದ್ನೈದ ದಿನಾ ಇಲ್ಲ ಅಂತಂದ್ರ ಇನ್ನ್ ಒಂದ ವಾರನ ಟೈಮ್ ಕೊಡಬೇಕ್ ನನಗ ಈಗ ಇದ ಲಾಸ್ಟ್
ಒಂದ್ ವಾರಲ್ಲ ಈಗ ಒಂದ ಸೆಕೆಂಡ್ ಟೈಮ್ ಕೊಡೋವಲ್ರ ನನಗ ಒಂದು ಒಂದ ತಾಸಿಗ್ ಟೈಮ ಕೊಡ
ಇಲ್ಲ ಇಲ್ಲ ನೋಡ ಅಣ್ಣಾ ನೋಡ ಹೆಂಗನಾ ಅಡ್ಜಸ್ಟ್ ಮಾಡ್ಕ ನೀನ್ ಏನ್ ಬ್ಯಾರೆದತ್ತಲ್ಲಾ ನನಗ ಸಹಾಯ ಮಾಡಿದಿ ನನ್ ಪರಿಸ್ತಿ ನಿಂಗ ಯಾವ್ದ ಸ್ವಲ್ಪ್ ಅರ್ಥಾ ಮಾಡ್ಕೊ ಅಣ್ಣಾ ಅಷ್ಟೇ ನೋಡ್.
ಅರ್ಥ ಮಾಡ್ಕ ಅರ್ಥ ಮಾಡ್ಕ ಅನ್ಕಂತಾನಲ್ಲ ನಾನ್ ನನಗ್ ನೀನ್ ಅರ್ಥ ಮಾಡ್ಕೊಂಡೀನ್ ನಾನ್ ಅರ್ಥ ಮಾಡ್ಕಬೇಕ ಅದ ಯಾಕ್
ಇಲ್ಲ ನ ಹೌದ್ ಬಿಡ ನೀ ನನ್ನ ಅರ್ಥ ಮಾಡ್ಕೇಂತೀನಿ ನನಗೆ ಅವು ಯಕಡೆ ಬಂದುವೋ ರೊಕ್ಕ ಯಕ ಹೊದುವೋ ಗೊತ್ತಾಗಲಿಲ್ಲ ಅದ ನಾನ್ ನಿನ್ಗ ಒಂದ ಸುಳ್ಳ ಹೆಲ್ಕೇಶಿಂದ ಅವು ಬ್ಯಾರೆರಿಗ ಇದು ಮಾಡಿದ ಅವ್ನ್ ನೋಡ್ರ ಅವ್ನು ಮುಂಡ ಮುಚ್ಕೊಂಡ್ ಈ ಕಡೆ ಇವು ಲೋನ್ ನೂ ಆಗವಲ್ತ್ ಒಟ್ಟ ನಂದು ಈ ತಿಂಗಳಂತ್ರ ಶನಿ ಕುಂತ್ ಬಿಟ್ಟದೇನೋ ಏಣ ಏನ
ಮಾಡ್ಪಾ ನೋಡ್ ಸ್ವಲ್ಪ ಆದಷ್ಟು ಇದ ಮಾಡಿಕ್ಯ ಯಾಕಂದ್ರ ನಂಗ ಮಿಕ್ಕಿ ಬೋ ಮಿಕ್ಕಿನ ಯಾಕಂದ್ರ ಮಿಕ್ಕಿನವ್ರಿಗೆ ಮಿಕ್ಕಿದಕ್ ಮನಿಗ್ ಬಂದ ಕುಂತಾರ್ ಅವ್ರು. ಇಲ್ಲಾಂದ್ರ ಬರ್ದಲ್ಲ ಯಾಕಂದ್ರ ಅವ್ರ ನನಗ್ ಬೇಕಾದ್ರಾರ ಅವ್ರನ್ ಪಾಪ ಏನ್ ಇಂತ ಕಷ್ಟ ಆದ ಏನಾದ ಗೊತ್ತಿಲ್ಲ. ಹ್ಮ್ ಏನ್ ಕಷ್ಟ ಅದ ಏನ್ ಒಟ್ಟ ಗೊತ್ತಿಲ್ಲ ಅವ್ರನು ಬಂದಾರ ಈಗ ನಾನ್ ನಿನ್ಗ ಕಷ್ಟ ಅವ್ರು ನಾನ್ ನನ್ ಕಷ್ಟ ಅಂತ ಕೊಟ್ರ ಅವ್ರ ಮೊದ್ಲ ಅಣ್ಣಾ ಹಿಂಗಾದ ಕಷ್ಟ ನನ್ ಕೊಡ್ಬೇಕ ಕೆಡದಿದ ಇದ್ರ ಅಂತ ಕೊಟ್ರು ಈಗ ನಾನ್ ಅವ್ರಿಗ ಕಷ್ಟ ಆದಂತ ಕೊಡ್ಬೇಕಲ್ಲ.
ಏ ಹೌದ ಎಲ್ಲಾ ಕೊಡಬೇಕ್ ಇಲ್ಲಾ ಅಂತಂದಿಲ್ಲ.
ಯಾಕಿದ್ರ ಈಗ ನೀನ್ ಫೋನ್ ಹಸ್ತಿಲ್ಲ ನಮ್ಮ ಮನೆಗ್ ಹೆಣ ಮಕ್
ಇದೆಲ್ಲಣಾ ಇಂಗಾದ ಅ ಅದ್ರಾಗ ನಿಮ್ಮ ಹೆಣ್ಮಕ್ಳಗನ ಗೊತ್ತಿಲ್ಲ ಪಾಪ ಹಂಗ ಕೊಟ್ಟಿದ್ನಿ ನನಗ್.
ಹಾ ಅದಕ್ಕ ಒದರಕ್ಕ ಕುಂತ್ರ ಅದಕ್ಕೆ ಗಪ್ಪ ಬಂದಾರ ಈಗ್ ಕೋಡ್ ಅವ್ರ ಅವ್ರಿಗೆ ಕೊಡ ಎಲ್ಲನಾ ಬ್ಯಾರರ್ ಬಲ್ ಇಸ್ದ ಕೊಡ ಅಂತ ಅಂದ್ರ ಒಬ್ಬರ ಬಲ್ಲಿ ಕೇಳ್ತ ತಡಿ ಅಂದಕೇಶ್ ನಿಂಗ್ ಫೋನ್ ಹಚ್ಚಿ ನಾನಿಗ್.
ನೋಡಣ ನಾನ್ ಅದೇ ಹೇಳ್ಕತ್ನಲ್ಲ ನಾನು ಒಂದ್ ವಾರ ತನ ನೀ ಏನ ಆಗಲ್ಲ ನಿನ್ನಲ್ಲಿ ಇದ್ರ ಕೊಡು ನನ್ ಏನ್ ಇದು ಮಾಡಲ್ಲ ನಾನ ಎನಿ ಕಂಡೀಷನ್ ನೆಕ್ಸ್ಟ್ ವಾರದಷ್ಟಿಗೆ ಅದು ಬಡ್ಡಿ ಏನಾದ ಆ ಇದು ಗ ಗಂಟು ಬಡ್ಡಿ ಕೊಡ್ಲಿಕ್ಕ ಅಂದ್ರ ಆದ್ರ ಬಡ್ಡಿನ್ ಕೊಡ್ ಅಣ್ಣಾ ನಾನ ನನ್ ಪರಿಸ್ಥಿತಿ ನೀ ಈಗ ಗಂಭೀರ ಅದ ಯಾರ ಸುಳ್ಳು ಹೇಳಕನ ಆಗಲ್ಲಾ ಕರೆ ಹೇಳಕನ ಆಗಲ್ಲ. ಹಿಂತಾ ಈಕಟ್ಟನಾಗ ಸಿಗದ ಬಿದ್ಬಿಟ್ಟಿ ನಾನ.
ಸಿಗಿ ಬಿದ್ದಿ ಸಿಗಿ ಬಿದ್ದ ಅನ್ಕ ಯಾಕಂದ್ರ ನಮ್ಮ ಮನ್ಯಾಗ ಹೆಣ್ಮಕ್ಕಳ ಹರ್ಕೋತ್ತಾರ್ ಮೊದಲ ಕಟ್ಟೆನಂತ ಹೇಳಿದ್ದ ನಾನ ಕೆಟ್ಟೆನಂತ್ ಹೇಳಿ ನಿನಗ ತಂದ್ಕೊಂಡ ರಕ್ಕ ಗೊತ್ತಿಲಿಗ ಮದ್ಲ ಕಟ್ಟಿನಂತ್ ಮದ್ಲ ಮದ್ಲ ಕಟ್ಟಿನಂತ ಹೇಳಿದ್ದಿ ಈಗ ಮನಿ ಮುಂದ ಯಾಕ ಬಂದ ಕುಂತಾರ್ ಏನ್ ಮಾಡಿದ ರಕ್ಕ ಅವ ಅಂತ ಒದರ್ಕೊಂತಾರ ಈಗ ಅವ್ರಿಗ್ ನನಗ್ ನಮ್ಮ ಮನ್ಯಾಗ ಮನ್ಯಾಗ.
ಹೌದ ಹೌದಾ ನ
ಹ ಕಟ್ಟ ಕಟ್ಟ ಕಟ್ಟ ಬತತ್ ನಾನನ್ ಅವಗ ರಕ್ಕಂತಂದಿಸ್ಕೊಂಡ ಬಂದ ನೀನ್ ಬಂದ ಅವವತ್ ನನ್ಗ್ರ ಯಾಕ ನ್ ಕಷ್ಟ ನಾನ ನೋಡಕ್ಾಲಲ್ಲ
ಹೌದಾ ಹೌ
ಹಾ ಮತ್ತೆಜ ಅಕ್ಕ ಏ ಕೊಟ್ಟಿದ್ದಿ ಅವತ್ ನಮ್ಮ ಮನೆಯಗ್ ಕೊಟ್ಟ ಬರ್ಂತ ಕಟ್ಟಿ ಬರ್ತ ಅಂತ ತಗೊಂಡ ಇದ್ರ ಅಕ್ಕ ಏನ್ ಮಾಡಿದ ಏನ್ ತಿಂದ ಉಂಡ ಖರ್ಚು ಮಾಡಿ ಈಗ ಕೊಡ್ತು ಕೊಡ ಅಂತ ಅಕೋತಾರೆ ನಮ್ಮ ಮನ ಈ ಅದಕ್ಕೆ ಇಲ್ಲ ಅಲ್ಲಿ ಇಟ್ಟ ತಡಿ ತಗೊಂಡೊಂಬರ್ತಾರ ಮತ್ತೋಚ ತಂದ ನೀನುಫೋಚನಿ
ಇಲ್ಲ ಅದು ರೊಕ್ಕದಂತ ಮಾತ ಬಂತಂದ್ರ ಅಣ್ಣ ಬಾಳ ಇದಾಗಗ್ತದಣ್ಣ ನನ ಎಲ್ಲಾ ನೀನು ಕೊ ಕೊಟ್ಟಿದ್ದ್ ನನ್ಗೆ ಸಾಯಿ ಆಗಿದ ಇಲ್ಲ ಅಂತ ಅಂದಿಲ್ಲ ಎಷ್ಟೋ ಕಷ್ಟ ನಿಂತತ್ ನಂದು ಬೀಜ ಕೊಟ್ಟಿದ್ದಿ ಒಬ್ಬ್ರ ಕೊಟ್ಟಿದ ಇಲ್ಲ ಅಂತಂದಿಲ್ಲ ನೋಡ್ ಸ್ವಲ್ಪ ಇನ್ನೊಂದು ವಾರಲ್ಲ ಇನ್ನ ಇಷ್ಟು ದಿನ ತಾಯಕ ಮತ್ತ ಇನ್ನೊಂದುರು ತಾರೀಕ ಅಂದ್ರ ಏನ್ ಆತದಣ ಹೆಂಗನ್ ಮಾಡೋಣ ನಿನ್ಗ ಕೈ ಮುಗಿತನಪ್ಪಾ ಆದ್ರ ಅವ್ರನ ಕನ್ನ್ಸ್ ಮಾಡ ಹೆಂಗನ್ ಮಾಡಿ ಅವ್ರನ ಕಳಸು ನಿನ್ ನೆಕ್ಸ್ಟ್ ವಾರಾನೇ ಕೊಡ್ತ ನಾನುನಗೆ
ಏನನ ಸುಳ್ಳಳನ ಇದ್ ಮಾಡಕ್ ಮಾಡವ್ರಿಗೆಗ ನಾನ
ಇಲ್ಲಣ್ಣ ಇಲ್ಲ ನೀನ್ ನೀ ನೀನ್ ಬೇಕಾರ್ ಸಿಟ್ಟಿತ್ತ ಅಂದ್ರೆ ನನಗ್ ಬೇಕ ಇನ್ ಕೊಡದಿನ ಬರ್ತಿನಿ ಬೇಕ ಯಡ ನನಗೆ
ಅಲ್ಲ ಒಡಕದಲ್ಲ ಯಾರಿಗೆ ಯಾರ ಯಾರಿಗೆಗ ಕೊಡ ಕಾಲ ಅದು ಚಂದಲ್ಲ
ಇಲ್ಲ ಇಲ್ಲಣ್ಣ ಅದು ಹೆಂಗ ಅದಣ್ಣ ಅಂದ್ರ ಏನ್ ಹೇಳಕನ ಬರ್ಲಣ ಅಂತ ಪರಿಸ್ಥಿತಿ ಅೀಗ
ಏನನೋ ಒಂದು ಸುಳ್ಳ ಅಳವಕಣ ನಾನ ಈಗ
ಇಲ್ಲ ಇಲ್ಲ ಏನ ಒಂದ್ ಹೇಳೋಣ ಯಾವ್ದಾರ ಗತ್ತ ಏನಿಲ್ಲ
ಏನ್ ಹೇಳ ಅದ ಯಾಕಂದ್ರ ನಾನ ಎಡ್ ಸರ್ ಬಂದು ಬೆಟ್ಟೆಗೆ ಹೋಗರಾಮ ನನಂದಂದು ಎರಡುಿವ್ಟ್ಟ ಈ ಹದಿನೈದು ದಿವ ೈಮ್ ತಗೊಂಡಿ ಈ ಹದಿನೈದು ದಿವ್ ಟೈ್ ಮುಗಿತು ನಂದ ಈಗ ಈಗ ನೀನ್ ಅಂದಿದ್ದೀನಿ ಮತ್ನಾ ಅಂತಲ್ಲ
ಕನಲ್ಲವ ಕೈಯಾಗ ರೊಕ್ಕ ಇ ಇತ್ತು ನಾನು ನೀ ಈಗ ಅದು ಅದ ಯಾಕ ಇಸ್ಕಂದೇನೋ ನಿನ್ನಲ್ಲಿ ಅವು ಯಕಾಡೋದು ಯಾಕ ಲ್ಲಂತ ಒಂದು ಸೂತ್ರ ಆಸೆ ಇಲ್ಲ ಈಗ ಕ ದುಡಂಗ ದುಡಕೈತ್ ನಾನ್ ಏನ್ ಮಾಡ್ತ ಈಗ ಹೊಟ್ಟ ರೊಕ್ಕನೆ ನಿಂದ್ರ ಹಲುಕ ಯಾರ
ಯಾರ ಅದೇ ಮತ್ತೆ ದುಡ್ಡಬೇಕಪ್ಪಾ ದುಡ್ಡ ಕಟ್ಬೇಕಾದಿನ ಈ ಮೊದ್ಲು ಇದ್ ಮಾಡ್ದಿ ಈಗ ಇದ್ ಮಾಡಕ ನಾನೀಗ ಒಂದ್ ವಾರ ಟೈಮ್ ನೀ ಮೊದ್ಲ ಹೇಳ್ದಣ ಒಂದ್ ವಾರ ಕೊಡತ ನಡತಿದ್ರ ಅಂತೆ
ಇಲ್ಲ ಅಂತಿನೆಲ್ಲ ನಾನೇ ಒಂದ್ ವಾರ ನಾನ್ ನಿನ್ಗ್ ಹೇಳನಿ ಎರಡ್ ದಿನ ಬಿಟ್ಟು ಒಂದ ಒ ಐದ್ ದಿನ ಬಿಟ್ಟು ಒಂದ್ ವಾರ ಬಿಟ್ಟ ಅಂತ ನಾನೇ ಹೇಳನ ಈಗ ಈಗ ಹೆಂಗಿದ್ರ ನೋಡಣ ಅಂತಪ್ಪ ಅಪ್ರ ಈಗ ಬಾಳ್ಳದ ನನ್ಗನು ಬಾಳ ಅದ ನನಗನು ಬಾಳ ಅದ ಬರೀ ನಂದಂತ ಒಂದ್ ಹೇಳಲ್ಲ ಈಗ ಈ ನಂದು ನಿಂತರು ಏನದ ಈ ಈಗ ನೀನ್ ಒಬಚ ಕೊಟ್ಟಿದ್ರೆ ಹೆಂಗನ ಯ್ತಿತ್ತು ನಿಮಮ್ಮ ಹೆಣ್ಮ ಮಕ್ಳಿಗೆ ಗೊತ್ತಿಲ್ಲ ಅದು ಕೊಟ್ಟಿದ್ದು
ಹಾ ಈ ಪೂರ ತಿಗ್ಗಬಯ ನಿಂತಾನ ನನಗೆಏನ್ ಮಾಡಕ್ಕೆ ಕಾಗ ನಾನು ಕೊತ್ತಲ
ಇಲ್ಲ ಇಲ್ಲ ಇದು ನನ್ಗು ನ ಹಂಗೆ ಆದೋಣ ನೀನ್ ಯಾಕ ಏನ್ ಹಬ ನ ಬಹಳ ಯಾರ ಮುಂದ ಹೇಳ್ಕಬೇಕು ಯಾರ ಮುಂದ ನಿ ನೋರ ಹಂಗ ಈಗ ನೀನು ಬೈಬೋದು ಕೊಟ್ಟಿದ್ಲೇ ಮಗನ ಅಂತ ಕೆಟ್ಟ ಕೆಟ್ಟ ಪದಗಳಿಂದ ಬೈಬಹುದು ಆದ್ರೆ ನೀನ್ ಒಳ್ಳೆ ಮನ್ಷಿ ಇದ ಒಳ್ಳೆ ಮಾತ ಲೇಸ ಹೇಳಕತಿದ್ದ ನಾನು ಒಳ್ಳೆ ಮಾತ್ ಮಾತ ಲಸ ತಿಳ್ಕೊಬೇಕು ನೋ್ ಅಷ್ಟೇ
ಹ್ಮ ಯಾರ ಯಾಕಂದ್ರ ನಾನು ನಿ ಬೇಕಾಗಿದ್ದೀನಿ ನಾನು ಬೇಕಾಗಿದ್ದಿ
ಹೌದೌದ
ಚನ ಸ್ವಲ್ಪ ಅರ್ಜೆಂಟ್ ಆದ ನನ್ಗ್ ಬಾಳ ತ್ರಾಸಸ್ ಆಗತೆ ಕೊಡಂತ ತಂದಿ ಕೊಟ್ಟೆ ನಾನು ಯಾಕಂದ್ರೆ ನನಗ್ ಬೇಕಾಗಿದ್ದಿನ ನನಗ್ ಬೇಕಾಗಿ ಅದೇ ಬ್ಯಾರ ಬಂದ ಕೇಳಿದ್ರರು ಕೊಡ್ತಲ್ಲಲ್ ನನಗೆ ಅರ್ಜೆಂಟ್ ಆದ ಕಟ್ಟದಾದಾಗ ಕಟ್ಬೇಕು ನಾನು ಹಗ ಅಂತ ಎಂತಿ ನಾನು ಯಾಕ ನಾನು ಬೇಕಲ್ಲೇನು ಹ ಮತ್ತೆ ನನ್ ಬೇಕಿದ್ದ ಅರ್ಜೆಂಟ್ ಅದಣ ಆ ಇದ್ ಬೇಕ ಕೈಯಾಗಿದ್ರೆ ಅವ ಕೊಟ್ರ ಅವ ಕೊಡಕ್ ಹೋಗಕ ಕೊಟ್ಟೆ ನಾನು
ಇಲ್ಲಣ ಹಂಗ ಹೇಗಲ್ಲ ನೋಡಣ ನಾನ್ ಅದೇ ಹೇಳ ಹೈತನಿ ಹೋಗನತ್ ಸಿಟ್ಟೆ ತಪ್ಪ ಅಂತಂದ್ರ ಒಂದ್ ೇಟ್ ಮುಂದ ಬಂದ್ರನು ಒಡ್ಕೊಂಡ್ ಬಿಡಪ್ಪ ಹಪಾ ಗರ್ತಿ ನಕಟ ಕೆ ವರ್ಷ ವರ್ಷ ಅಲ್ಲಣ್ಣ ನೀ ನೀನ್ ಅರ್ಥ ಮಾಡ್ಕೇಂತೆಲ್ಲ ಸಾಕು ಇಷ್ಟೇ ನನಗೆ ಇನ್ನೊಬ್ರ ಆದ್ರ ನ್ನೆಲೆ ಅದ ಕುಡು ತಿಿಂದ ಗಸಂದು ಹೊಡದಗೆಸಂದು ಏ ಬ್ರದ್ರ ಬಂದ್ ನ ಇರತ್ತ ಬಂದ ಜಡ ಮಗಸಲು ಏನನೋ ಒಂದು ಗಾಡಿನ ಮತ್ತಿಟ್ಕೊಂತಾರ ಇಲ್ಲ ಯಾವ್ದನ ಒಂದು ಹೊಲ ಮನದ ಇದ ಮಾಡ್ತಾರ ಹಂಗ್ ಮಾಡ್ತಾರ ನೀನ್ ಚಛಲೋ ಮಾಕತ ನೀ ತಾಯ್ಮೆ ಶಕ್ತಿ ಅದ ನನಗನು ಈಗ ಕೊಡೋದ ಅದ ಇಲ್ಲ ಅಂತಂದಿಲ್ಲ ನಾನು ತಿಂದಿನಿ ಏನು ಕೊಟ್ಟಿದ್ದ ಇಲ್ಲ ಅಂತಂದಿಲ್ಲ ನಾನೇನು ಯಾವದಪ್ಪ ನೀ ಕೊಟ್ಟಿಲ್ಲ ನಾನೇನನು ತಗೊಂಡಿಲ್ಲ ಅಂತ ಮತಂದಿಲ್ಲಾ ಹೌದು ಕೊಟ್ಟಿದ್ದಣ ನೀನು ಕೊಟ್ಟಿದ್ದಿ ನಾು ತಿಂದೀನಿ
ನಾನನ್ ಒಂದ ಮಾತಾತನನ್ ಮನೆಿ ಮುಂದ್ ಒಂದು ಗಾಡಿ ಆದ ತಗೊಂಬ ಬರಕ್ ನಂದ ಏ ಬಾ ಬಾಳ ಹತ್ತತ ಅ್ದಾನೆ ಯಾಕ್ ಅ ನಾನನ್ ಬೇಕಾಗತಿದ್ದೀಿ ಬ್ಯಾಡ ಸುಮತ ಸುಮ್ಮನೆ ನಾನು
ಇಲ್ಲ ಇಲ್ಲಣ್ಣ ನಿಂದ ಅದೇ ದೊಡ್ಡ ಮನ್ಸಣ ನಾನ್ ಅದೇ ಹೇಳ್ತನಲ್ಲಿ ನಿನ್ಗ ಯಾವಾಗ್ಲ ಇತ್ ನಾನ ಈಗ್ನ್ ಹೇಳಲ್ಲ
ಬೇಡ ಅಂತ ನನ್ಗ ಯಾಕ ಅಣಣ ತತ್ತಂಬ ರಂಗ ಇದ್ಪ್ಪ ಅಣ ತಂಬಂಗ ಇರ್ಬೇಕ ಅಂತಿವಿಾವು
ಾವಿ ಇ
ಹಾ ಮತ್ತೆ ನೋಡ್ಪಾ ಇನ್ನು ಸ್ವಲ್ಪ ದಿವ್ಸಾನಕ್ಕೆ ನ ಇನ್ನೊಂದು ಹಬ್ಬ ಬಂದ್ರೆ ಒಂದ್ ಐದ್ ದಿವ್ಸ ಟೈಮ್ ಕೊಡ ನಾಕೈಐ್ ದಿವ್ಸ
ಇರ ನಾನ್ ಅಜೇ ಅಣ ಒಂದ್ ವಾರ ತಳ ನೀನು ನಾಕೈದ್ ದಿನ ಗಾಡ ನಾನು ಕಡ ಮುಡಿಯತ್ ನೋಡಿ ಈಗ ಇಷ್ಟು ದಿನ ಒಂದ್ ವಾರ ಅಂತೇಳಿ ನಾನೇ ಬಿಟ್ಟು ಬಿಟ್ಬಿಡು ಈಗ್ ಬೇಕಾರ್ ನೋಡು ನನ್ಗ್ ನೀನ್ಗ ಆ ಪ್ರೀತಿ ವಿಶ್ವಾಸ ಇತ್ತಂದ್ರ ಇವತ್ತಿಗೆ ಎಂಟ ದಿಂದೇ ರೊಗತ್ ಗ ಇಲ್ಲ ಪ್ರೀತಿ ವಿಶ್ವಾಸ ಇರ್ಲಿಕ್ಕ ಅಂದ್ರೆ ಆಯ್ತು ನೀನ್ ನೀನ್ ನೀನ್ ಕಡೆ ಆಗ್ತು ನಾನ್ ಎ ಕಡೆ ಆಗ್ತ ಇದೇ ನೋ ನಮ್ಮ ನಿಮ್ಮ ಪ್ರೀತಿ ವಿಶ್ವಾಸನೇ ನಾನ್ ಇನ್ನ ಒಂದು ಆರು ಹೇಳಕ್ೈತೀನ ನೋಡೋಣ
ಅವ್ ಕೊಡ್ದ್ ಬಿಡುವಂದಾರ ಯಾಕಂತ ಹೇಳ ಸ್ವಲ್ಪ ನನಗ್ ಅರ್ಜೆಂಟ್ ಆದ ಮನೆ ಮುಂದೆ ಬಂದ ಕೂತ ನಮ್ಮ ಮನ್ಯಾಗ ತಡ ನಮ್ಮ್ ಮನೆಗೆ ಹೆಣ್ಮಕ್ಳು ತಡಾಸ ಕುಂತಾರೆ ನನ್ಗ
ಇಲ್ಲ ಇಲ್ಲ ಅದು ತಪ್ಪಣ್ಣ ಮನಗ್ ಬಂದಿದ್ದ ತಪ್ಪ ಈಗ ಅದ ಈಗ ನಾನ್ ನಿನ್ನಲ್ಲಿ ನೀನ್ ನನಗ್ ಮನೆಗ್ ಬಂದ್ರೆ ನಡ್ತ ತಾನೆ
ಹಾ ಮತ್ತೆ ಬಾಳತ ಆಯ್ತ ನಮ ಮನಿ ಬರ ನಾನನ್
ಹೌದೌದೌದ ಹೌದ
ಆದ್ರ ಹಂಗಪ್ಪಾ ಪ್ರೀತಿ ವಿಶ್ವಾಸ ತರ್ಸು ಅಂದ್ರೆ ಎಲ್ಲೆಲ್ಲಿ ಇದ ಅರ್ಥವಂದ್ರೆ ಇರ್ಬೇಕಕ್ ಪನ ಅಷ್ಟೇ ಮತ್ತೇನಲ್ಲ
ಹೌದೌದ ಇಲ್ಲಾನ ಬರಬರಿ ಆದ ನಿಂದನ್ ಇಲ್ಲಾ ಅಂತಂದಿಲ್ಲಾ
ಹ್ಮ ಮತ್ತೆ ಅಷ್ಟ್ರಾಗ ಇದ್ ಮಾಡ್ಕಬೇಕು ನೋಡಪ್ಪಾ ಒಂದ್ ವಾರ ಟೈಮ್ ಕೊಟ್ಟಟ್ರಿ ಅವ್ರರು ನಾನ್ ಏನ ಇದ ಮಾಡ್ತೇನೆ ಸ್ವಲ್ಪ
ಇಲ್ಲ ನಂಗೆ ಏನಣ ಸುಳ್ಳಿ ಹೇಳಣ ಸ್ವಲ್ಪ ಆಯ್ತ ಅವ್ರನ್ ಬರ್ಬೇಡ ಅಂತ ಹೇಳಣ ನೀ ಪಾಪ ಮನಿಗ್ ಬಂದಾರ ಅಂದ್ರ ಆ ಈಗ ನನಗನ್ ಕಷ್ಟ ಆಗ್ತದ ಈಗ ನಾನನ್ ಇಸನ್ ತಿಂದತ್ತ ಅವ್ರಕಿಂತ ಒಂದು ವರ್ಷ ಮ್ಯಾಗನ ಆಯ್ತಿ ನೀ ನನ ಕೊಟ್ಟಗಸಂದು ಯಾವ್ದ್ ವರ್ಷ ಆಯು ಈಗ ನಾನ ಬಡ್ಡಿನ ಕು ಕೊಟ್ಟಿಲ್ಲ ಗಂಟು ಕೊಟ್ಟಿಲ್ಲ ಅಂದ್ಗಳಗ್ ಏನ ಆತದ ನಿನಗ ಈಗ ಇನ್ನೊಬ್ರಾದ್ರ ಬೈಬೋದು ಹೊಡಿಬೋದು ನೀನ್ ಚೊಲೋ ಇದ್ದೀ ಮಂಷಿ ಎಲ್ಲಾ ಅಂತಂದಿಿಲ್ಲ ನಾನ ಅಣ್ಣ ಹ ಅದೇ ಒಂದ್ ವಾರ ಪುಟ್ಟ ಇನ್ನೊ ಒಂದ್ ವಾರ ನೋಡ ಹಂಗ
ಹ್ಮ ಸರಿ ಸರಿ ಒಂದ್ ವಾರ ಹಂಗನ್ ಅದ್ ಮಾಡಪ್ಪಾ ನನ್ಗ ಹಂಗ
ಹಾ ಸರಿಣ್ಣ ಕೊಡ್ತೇನ ನಣ್ಣ ಒಂದ್ ವಾರಗಣಕ್ಕೆ ಕೊಡ್ತನನೆ
ಹಾ ಸರಿ ಸರಿ